ಹಲೋ. ಏನಿಲ್ ನೋಡ್ರಿ ನಮಸ್ತೇ ರೀ ಬಾಬುರವ್ರೆ. ಏನಿಲ್ ನೋಡ್ರಿ ಸುಮ್ ಕೂತಿದ್ದೆ.
ಹೌದ್ರೀ ನಾಲ್ ಕಡೆ ಎಸ್ ಬಂದಿದಾರೆ.
ಹೌದ್ರಾ.
ಹಾ ಮತ್ತೇನ್ ನಿನ್ ಊಟ ಆಗೈತ.
ಊಟ ಆಗಿಲ್ ನೋಡ್ರಿ ನಿಮ್ದು.
ನಮ್ದೂನು ಆಗ್ಯಾದ್ರಿ ಮತ್ತೆನ್ ಚಾ ಅದು.
ಚಾ ಬೂಸ್ಟ್ ಕುಡ್ದುವ್ರಿ ಇನ್ನ ಈಗ.
ಹೌದ ರೀ.
ನೀವು ರೀ.
ನಮ್ದಿನ್ನ ಚಾ ಕುಡಿಬೇಕ್ರಿ.
ಹೌರಾ ಎಲ್ಲಿದ್ದ್ರ ನೀವು
ನಾವಲ್ಲಿ ಬಿಗುಡ ರ
ದೇಗೂಡಾಗ ಏನ್ ಮಾಡ್ಲಕತ್ರಿ
ಕಾಲೇಜ್ರೆ ಅದ್ರಿ
ಅಗ್ರಿ ಮಾಡ್ರಿ ಎಷ್ಟ ವರ್ಷ ಆಯ್ತ್ರಿ ಅಗ್ರಿ ಮಾಡಿ
ಈಗ ಒಂದ್ ವರ್ಷ ಐತ್ರಿ
ಒಂದ್ ವರ್ಷ ಆಯ್ತ್ರಿ ಅಗ್ರಿ ಮಾಡಿ
ಹಾ ರ
ಹ್ಮ್ ಹ್ಮ್
ಹ್ಮ್ ನೀವ ಏನ್ ಮಾಡ್ತೀರ
ನಾವವು ಅಗ್ರೆ ಮಾಡಿವ್ರಿ ಇಲ್ಲೇ ರಾಯಚೂರು ಯೂನಿವರ್ಸಿಟಿ
ಹೌದ
ಅಗ್ರಿ ಅಗ್ರದಾಗ ಮಾಡವ್ರ ನಾವವು್
ಅಗ್ರಿಭಮ ನಳೆ
ಹಾ ರೀ
ಹೌದ್ರೀ
ಹ್ಮ ಊಟ ಏನ್ ನಡದ್ರಿನ್ ಕಡೆ ಹಂಗಾದ್ರೆ ವಾತಾವರಣ
ನಮ್ ಕಡೆ ಎಲ್ಲಾ ಚೊಲೋ ಆದದ್ ನೋಡ್ರಿ
ಹ್ಮ್
ಆ ಮಾಡದು ಆಗ್ಯದ ಮಳಿ ಬರ ಪಸಿಷನ್ ಅ ಆದ್ರಿ ಸ್ದ
ಹಾ ಹೌದ್ರಾ
ಹಾ ಮಳಿ ಸ್ವಲ್ಪ ಕಮ್ಮಿ ಆಗತ್ ನಮ್ ಕಡಿ ಮಳಿ ಅದ ಬಂತ ಅಂದ್ರೆ ಚೊಲೋ ಆತ್ ಈಗ
ಹ್ಮ ಹೌದ್ರಾ
ಹ್ಮ ರೀ ನಿಮ್ ಕಡೆ ರೀ
ನಮ್ ಕಡೆನೂ ಒಂದ್ ಸ್ವಲ್ಪ ಯಾಕ ವಾತಾವರಣ ಚೇಂಜ್ ಅದೆ ಮಾಡ ಆಗ್ಯದ ಹ್ಮ ಮಿ ಪಡೆೆ ಆ ನಮ್ಕಡೆಗನ
ಹೌದ್ರೀ
ಹ್ಮ್
ಹ್ಮ್ ಹ್ಮ್ ಹ್ಮ್
ನಿಮ್ ಕಡೆ ಹಾಗಗ್ಯದೇಏನ್ ರೀ ಯಾವಾಗ ಏನ್ ಮಾಡಿ
ನಮ್ ಕಡೆ ಮನ್ೆ ಆಗ್ಯಾದ್ರಿ ಎರಡ್ ದಿನ ಐತ್ರಿ ಮಳೆ ಆಾಗಿಿ ಸ ಸೋಮವಾರ ಸ್ವಲ್ಪ ಆಗೇತೆರಿ ಐದ ಸ್ವಲ್ಪ ಆಗ ಸ್ವಲ್ಪ ಆಗೇತಿ
ಹೌದ್ರಿ ನಮ್ ಕಡೆಗೆ ಆಗಲ್ಲ ಏನ್ ರೀ ಮಳೆ
ಹೌದ ರೀ ಹ್ಮ್ ಹ್ಮ್
ಇಲ್ ಕುರಿ ಹೊಂಟಾವ್ರಿ ನಮಲ್ಲಿ ಕುರಿ ನೋಡ್ಕೊತ ಹೊಂಂತೇವ್ ನೋಡ್ರಿ ಆ
ಹ್ಮ್ ಹ್ಮ್ ಮತ್ತ ಎಲ್ಲಾ ಕಾಲೇಜದ ಹೆಂಗಾದ್ರಿ
ಕಾಲೇಜ್ ನೋಡ್ರಿ ಚಲೋ ಅದ್ರಿ ಈಗ ಒಂದ್ ಸ್ವಲ್ಪ ಹೊಸದಾಗ್ಯದಲ್ರರಿ ಕಾಲೇಜ್ ಅಂತ ಪರಿಿ ಏನ್ ಇಲ್ರಿ ಯಾವ ಯರಿಗ ನೀವು
ನಮ್ ಸ್ಟ್ ಇಯ ಮುಗತ್ರಿ ಸೆಕಂಡ್ ಇಯರ್
ಸೆಕೆಂಡ್ ಇಯರ್ ಇದರಯ ಹ್ಮ್ ಹೆಂಗಾದ್ರೆ ಓದ್ಲಕ್ಕ ಮಾಡ್ಲಕ್ಕ ಟೀಚಿಂಗ್
ಓದಲಕ್ಕಲ್ಲ ಎಲ್ಲ ಚೋಲ ಆದ್ರಿ
ಹ
ಹೂ ಈ ಹಂಗೆ ವಾತಾವರಣ ಎಲ್ಲಾ ಚಲೋ ಅದ
ಹೂ
ಅಂದ್ರೆ ನಮ್ಮಲ್ಲಿ ಏರ್ಸ್ ಸ್ವಲ್ ದೂರ ಆತವ್ರಿ ಏರ್ ಎಸ್ ಎಕ್ಸಿಮೆಂಟಲ್ ಬ್ಲಾಕ್
ತೇರೆಸೇಂದ್ರ ಏನ್ ರಿ
ಏ ಅಲ್ಲ ಎಸಂದ್ರೀ ಅಲ್ಲೆಲ್ಲಾ ಆ ಸೋಳ್ಗ ನಮ್ಗ ಒಂದ್ ಕೋರ್ಸ್ ಇರ್ತದ್ರ ಫರ್ಸ್ಟ್ ಇಯರ್ ಕ
ಆ
ನಮಗ ಒಂದು ಇದು ಕೊಡ್ತಾರಿೀ ಏನಂತಾರ ಒಂದ್ ಬೆಳಿ ಕೊಡ್ತಾರಿ ಆ ಬೆಳಿ ನಾವೇ ಊರ್ಬೇಕು ನಾವೇ ನೀರ್ ಬಿಡ್ಬೇಕು ನಾವೇ ಎಣ್ಣೆ ಹೊಡಿಬೇಕು ಎಲ್ಲಾ ಬೆಳಸ್ಬೇಕ್ರೀ ಹ ಸರಿ ಹ ಸ ಸರಿ ಹಿಂಗಿಂಗ ಮಾಡ್ಬೇಕ್ ಅಂತ ಹೇಳ್ತಾರೀ ನಾವ್ ಮಾಡ್ಬೇಕ್ರೀ
ಹೌದ್ರ ನಮ್ಗ ಐತ್ರಿ ಅದು ಕೋರ್ಸ್
ಹ ನಮ್ಗ್ ಎಲ್ಡ್ ಕೊಟಾರಿೀ ಎಲ್ಲ ಕಡೆ ಒಂದಂದ್ ಕೊಟ್ರ ನಮಗ್ಗೆರಡ್ ಕೊಟ್ಟಾರಿ ಮೆೇಕ ತನೆಿ ಒಂದ್ ಕೊಟ್ಟಾರಿ ಸೂರ್ಯಪ್ಪನ ಒಂದ್ ಕೊಟ್ಟಾರೆ
ನಿಮ ರೋಗ ಗ ಅಾಣಿಗಾರ್ ಸರ್ ಅಂತ ಅದಾರ ಏನ್ರರಿ
ಹೂ ಗಾಣೇಶ್ವರ್ರೀ ಬಾಳ ಕೆಲ್ಸ ಮಾಡಸ್ತನ್ೀ ಅವನಮಗ್
ಹೌದ್ರಾ ಏನೋ ನಿಮ್ ಹಾಸ್ಟೆಲ್ ವಡನ್ ಇದ್ನಂತಲ್ರರಿ
ವಡನ್ ಇದ್ದ್ರೀ ಈಗ ನೀ ನಿನ್ನೆ ರಿಟೈರ್ಡ್ ಆಗ್ಯಾರ ನಿನ್ನೆ ಅವ್ರಿಗೆ ಬಿೀಳ್ ಕೂಡ ಸಂಭ್ರಮ ಮಾಡ್ಯದ್ರಿ ಈಗ ಇನ್ನೊಬ್ಬರು ಇನ್ನೊಬ್ರು ಹೊಸಸರ ಆಗ್ಯಾರ
ಹೌದ್ರಿ ರಿಟರ್ನ್ಡ್ ಆಗ್ಯದಂಗ ಆಯತ್ರಿ ಅವ್ರು
ಹಾ ರೀ
ರಿಟೆಡ್ ಎಏಷ್ಟ ವರ್ಷ ಆತದ್ರ ರಿಟೆಡ್
ನಾಲ್ಕು ವರ್ಷನ ಇರ್ತದ ನಾ ಮೂರ್ ವರ್ಷ ನಾಕು ರ್ಷ ಹಿಂ ಇರ್ತದೆ್ರ ಹ ಇವರು ಇವರು ಮೂರ್ ವರ್ಷ ಮಾಡ್ಯಾರೀ ಇವ್ರು
ಹಾ
ಹ ಮೊದಲು ಇದ್ದರು ಶಂಕರ ಮೂರ್ತಿ ಸರ್ ಇದ್ರು ಅವ್ರ ನಾಕು ವರ್ಷ ಮಾಡ್ಯ್ರೀ ಇವ್ರ ಮೂರ್ ವರ್ಷ ಮಾಡ್ಯಾರ ಈಗ ಇವ್ರಗ್ಯಾರ ಶ್ಯಾಮರಾವ್ ಕುಲ್ಕರ್ಣಿ ಸರ್ ಆಗ್ಯಾರೀ ಇವ್ರ ಏನ ವರ್ಷ ಮಾಡ್ತಾರ ಗೊತ್ತಿಲ್ರರಿ
ಅವ್ರು ಚಂಬ್ರೇಶ್ವರ್ ಯಾವಾಗ ಮಾಡ್ಯಾರ ಯಾವಾಗ ಹಸನ್ ಮಾಡ್ಯಾರ ಅವ್ರು
ಇವತ್ತು ಬಂದ ಸಿಗ್ನೇಚರ್ ಇದು ಸೈನ್ ಮಾಡಿ ಜಾಯ್ನ್ ಆಗ್ಯಾರ ಇವತ್
ಇವತ್ ಮಾಡ್ಯಾರ ನ್ರಿೀ ಹೂ ಹೆಂಗೆ ಹೇಳ್ತೀರಿ ಏನ ಅವ್ರು ಕೋರ್ಸ್ ಗೀರ್ಸ್ ತೋಗೋತರೇನ್ರಿ ನಿಮಗೆ ಯಾವ್ದ ಸಬ್ಜೆಕ್ಟ್ ಯಾವ್ದಾನ ಸಬ್ಜೆಕ್ಟ್ ತೋಗೊತ್ತಾರೆ ಅ
ಅವ್ರ ತೊತರಿ ಆಹ ಲೈಲಿವುಡ್ ಚೋತಾರೆ
ಲವ್ಲಿವುಡ್ ರೀ ಹಾ ರೀ ಯಾವ್ದ ಮಲ್ಟಿಪಲ್ ಕೋರ್ಸ್ ರೀ ಮಲ್ಟಿ ಡಿಿಸಿಪ್ಲಿನ್ ಕೋರ್ಸ್
ಹಾ ರೀ
ನಮ್ಗ ತೊಂಡಿದ್ರಿ ನಮ್ಗ ಇಲ್ಲಿ ಅಶೋಕ್ ಸರ್ ಅಂತಿದ್ರೀ ಅವರು ತೊಂಡಿದ್ರಿ ನಮ್ಗ
ಹೌದ ರೀ
ಅಂದ್ರ ಅದೇನ ಚಲೋ ಹೇಳ್ತಿದ್ರೀ ನಂಬಲ್ಲಿ ಅವರು
ಹಾ ರೇ ಹ್ಮ್ಮ.
ತ್ತ .
ಯಾರಿ.
ಶ್ಯಾಮರಾಜ್ ಸರ್ ರಿ.
ಶಾಮರಾಜ್ ಸರ ಎನ್ ಕೆಲ್ಸ ಹಚ್ಛಲ್ಲ ಜಾಸ್ತಿ ಅವರು. ಒಂದಿನ ಒಯ್ದ್ರಿ. ಅ ಸೀನಿಯರ್ಸ್ ಗಿ ಸ್ವಲ್ಪ ಎಲ್ಪ್ ಮಾಡ್ಲಕ್ ಕರ್ಕೊಂಡ್ ಹೋಗಿರಿ ಅದು ಅವ್ರಏನ ಕಲ್ಲಂಗಡಿ. ಬೆಳಿತಾರ ಅಂತರಿ ಅಲ್ಲಿ ಅದಕ್. ಅವು ಇವವು ಬರ್ತಾ ನೋಡ್ರಿ ಇವವು ಆಗ್ತ ನೋಡ್ರಿ ಕರಿ ಕಲರ್.
ಡ್ರಿಪ ರೇ ಡ್ರಿಪ ರ ಡ್ರಿಪ ರೆ.
ನಾವು ಹಾಕ್ಲಾಕ ಕರ್ಕೊಂಡ್ ಹೋಗಿರ್ರಿ.
ಹಾ ಹಾಕಿ ಬಂದ್ರಿ ಅನ್ರಿ.
ಇಲ್ರಿ ಬರಿ ಅಲ್ಲಿ ಆಗ್ ಬಂದಿರಿ ಒಂದ. ಒಂದ್ ಇಪ್ಪತ್ ಮೂವತ್ ಸಾಲ ಆಗ್ ಬಂದಿರಿ ಉಳಿಕೆವು ಇನ್ನೊಂದ್ ಎಂಟತ್ ಸಾಲಲ್ ಇದವ್ರರಿ. ಅವ್ರಿಗೆ ಹಾಕ್ರಿ ಅಂತ ಹೇಳೇ ಬಂದೇವ್ರಿ. ಅದ ಅವಾಗ್ಯಾರೀ ಬಾಳ್ ದಿನ ಇತ್ರಿ ಅದು ಅವಾಗ ಪಶ್ಮ್ದಾಗ ಹೇಳಿರಿ ಅದ ಕೆಲ್ಸ.
ಸಿನರ್ಸ ಅವನ್ ಸ್ವಲ್ಪ. ತಲಿ ತಿಂತಾರೀ ನಿನ್ ಹೆಸ್ರೇನು ಏನ್ ಮಾಡಿದಿ ಪಶಟ್ನೆನ್ ಇಂತ ಎಲ್ಲಿ ಬಂದಿದಿ. ಆದ್ರ ನಮ್ಗ ಏನ್ ಹಂಗು ಕೆಲ್ಸ ಗಿಲ್ಸ ಏನ್ ಮಾಡಸಲ್ರಿ.
ನಂಬಲ್ಲಿ ಮಾಡಸ್ತಾರಿ ಜಾಸ್ತಿ ಮಾಡ್ಸ್ತಾರ ಕೆಲ್ಸ ನಂಬಲ್ಲಿ.
ಜಾಸ್ತಿ ಮಾಡಸ್ತಾರಿ.
ಹೂ ರೀ ಆ ಗಾಣಿಗರ್ಸ ಅವರ್ ಅಂತಾರ ಕೆಲ್ಸ ಜಾಸ್ತಿ ಮಾಡ್ಸ್ತಾರೆ ಅವರುನು
ಹಾ ರಿ.
ಓ ವಾರ್ರಕ್ ವಾರ ಇದು. ಹಾಸ್ಟೆಲ್ ಸ್ವಚ್ಛ ಮಾಡಗಸ್ತಾರೀ ಸುತ್ತ. ಈ ಕಮ್ಮಾಡ್ಯಾರ ಈಗ ಸ್ವಲ್ಪ ಈ ಒಂದ್ ತಿಂಗಳ ಆಯ್ತು. ಒಂದ್ ತಿಂಗಳ ಆಯ್ತಿ ರಿ ಮಾಡ್ಸಲ್ರಿ ಈಗ. ಈಗ ರಿಟೈರ್ಡ್ ಆಗಿಬಿಟ್ಟಾರೆ ಅವ್ರಿಗೆ ಸ್ವಲ್ಪ ಆರಾಮ ಇದಿದ್ದಿಲ್ಲ.
ಹೌದೌದು.
ಜಾಸ್ತಿ ಹಾಸ್ಟೆಲ್ ಕಡೆಗ್ ಬಂದಿಲ್ಲಾ ಈಗ ಇವ್ರು ಬಂದಾರ ಇವ್ರು ಏನ್ ಮಾಡಸ್ತಾರ ನ ಗೊತ್ತಿಲ್ರಿ.
ಹೌದ್ರಿ.
ಹಾ ರೀ.
ನಿಮ ಕಡ ಏನ್ ಬಾಳ್ ಗಾಳಿ ಬಿಟ್ಟದೇಏನ್ರರಿ ಬಾಳ ಒಂದ್ ಸ್ವಲ್ಪ.
ಸ್ವಲ್ಪ ಗಾಳಿಯದ ಆಗ ರ ಮಾಡ ಗಾಳಿ.
ಹ್ಮ್.
ಹ್ಮ ರೀ ನಿಂಬಲ್ಲಿ.
ನಂಬಲ್ನೂ ಹಾಗ್ಯದ್ರ ಒಂದ್ ಸ್ವಲ್ಪ ಮಾಡ ಗಾಳಿ ಬೀಸ್ಲಕತ್ತದ್ರಿ.
ಹೌದ ರೀ.
ಹ್ಮ್ ಪಿ ಟಿ ಕ್ಲಾಸ್ ಆದಂತಂದ್ರೀ ನಂಬಲ್ಲಿ.
ಹೌದ ರೀ.
ಹಾ.
ಹ್ಮ್ ಮತ್ತ ಇದೆಲ್ಲ ಹೆಂಗಾದ್ರೆ ನಿಮ್ ಕಡೆ ಗಿಡ ಕಾಲೇಜ್ ಮುಂದೆ. ಗಿಡಗಳೆಲ್ಲ ಯಾವವು ಹಾಕಿರಿ.
ಈಗ ಅಶೋಕ ಮರ ಅಂತ ಅದ್ರಿ ಬೇನ್ ಗಿಡ ಅದವ್ರಿ ಮಾವನ್ ಗಿಡ ಅದ್ರೀ.
ಹಾ ರೀ.
ಮತ್ ಉಚ್ಬೇವು ಆದ್ರಿ.
ಹಾ.
ಮತ್ ಬೇವು ಆದ್ರಿ.
ಹಾ.
ಮತ್ತ ನೀಲ್ದಾಹಣ್ಣು ಗಿಡ ಆದ್ರಿ ಬಾದಾಮಿ ಗಿಡ ಆದ್ರಿ.
ಹ್ಮ
ಮತ್ತ ಅವು ತಿಂಗಗಳಿ ಗಿ ಗಿಡ ಬರ್ತಾವ್ರಿ ಯಾವವು ಒಂದ್ ಸಾವ್ರಿ ಹೂವಿನ ಗಿಡ ಒಂದೇ್ ಸಾವ್ರಿ
ಹಾದ
ಮತ್ತ ಈ ಕಡೆ ತರಕಾರಿದಾಗ ಮೆಹಂತಿ ಆದ್ರಿ ಮೆಣಸಿನ್ಕಾಯಿ ಅವಾವ್ರಿ ಹಳಾಗಡ್ಡೆ ಅವ್ರಿ ಮತ್ತ ಇದು ಬೆಂಡೆಕಾಯಿ ಅದಾರೀ ಟಮಾಟೆ ಅದಾರಿ
ಹ್ಮ ಚಲೋನ ಹಾಕ್ಯ್ರ ಅವೆಲ್ಲ ತರಕಾರಿಯನ್ನ ಹಸಲ್ಕ ಯೂಸ್ ಮಾಡ್ತ ರೇನ್ರ ಮ್ತ
ಹಾ ಅವ ಎಲ್ಲಾ ಆರ್ಗಾನಿಕ್ ರೀ ನಂಬಲ್ಯ ಮಾಡ್ತಾರೀ ಅವೆಲ್ಲಾ
ಹಾ ಅದೇ ನಿಮ್ಗೆ ಊಟ ಮಾಡಾಕ್ತಾರೆ ಇಲ್ಲ ಹೊರ ಮಾಡ್ತಾರೆ
ಬಲ್ ರೀ ಸದ ಎಮ ಸಿ ಸರ್ ಅಂತಂದ್ವಲ್ರಿ ಆ ಸರ್ ಅಶೋಕ್ ಸರ್ ಅಂತಾರೀ ನಂಬಲ್ಲಿ ಅವರು ಎಲ್ಲಾ ಆರ್ಗ್ಯಾನಿಕ್ ಫುಡ್ ಬರ ನ್ಲಿ ಆರ್ಗ್ಯಾನಿಕ್ ಫುಡ್ ಫುಡ್ ಅಂದ್ರ ಬರ ಹಾಸ್ಟೆಲ್ದಾಗ ಇಟ್ಟೆ ಅದು ಇಟ್ಟೆ ಮಾಡ್ಸ್ ಸರಿ ನಂಬಲ್ಲಿ
ಹೌದ ನಂಬಲ್ಲಿನವರು ಚಾಮರಾವಾಜ್ ಅವರು ಅವ್ರನು ಬರ ಆಗ ಫುಡ್ ಆರ್ಗ್ಯಾನಿಕ್ ಫುಡ್ ಅಂತ ರೀ ಅವ್ನುೂ ನಂಬಲ್ಲ ಈಗ ಅವರೇ ವಡನ್ಗ್ಯಾರಿ ನೋಡ್ಬಕ್ ಈ ಹೆಂಗಗೆ ಮಾಡತರ್ ಹೆಂಗ ಹೆಂಗ ಇಲ್ಲ ಅಂತ
ಹೌದ್ರಾ ಯಾವರು ತಿಳ ತಿಂತಾರೀ ಬಾಳ ಆದ್ರ ಆರ್ಗ್ಯಾನಿಕ್ ಫುಡ್ ನಿನ್ನೆನ್ ನಂಬಲ್ ಒೋಗ ಒಬ್ರದ ಮುಗತ್ರಿ ಕಾಡನ್ಸರ್ ಅಂದ್ ಇದ್ದ್ರೀ ಅವ್ರದದುು ಮುಗತ್ರಿ ನಿನ್ನೆ ಹ್ಮ್ ನಂಬಲ್ಲಿ ಅವರು ಕೆಂಚಸ್ವರ್ ಅಂತಿದ್ರಿ
ಹಾ ರೀ
ಅವ್ರ ಹೆಸರು ಆಕಾಶ್ ಅಂತ್ರಿ
ಹಾದೇ
ಅವ್ರಗ್ ನಾವವು ಸುಮ್ ಶಾರ್ಟ್ ಕಟ್ಗಿ ಕೆನ್ಸ ಸರ್ ಕೆನ್ಸ ಸರ್ ಅಂತ ಕೇರ್ತವ್ರಿ
ಹಾ ರ
ಅವರು ಇದ್ದಾರೆ
ಹೌದ್ರೀ
ಕ್ಲಾಸ್ ಬಾರಿ ಹೇಳ್ತಾರೀ ಅವ್ರು
ಹಾ ರ
ಕ್ಲಾಸ್ ಬಾರಿ ಆತಾರೀ ಅವರು
ಹೌದ್ರೀ
ಹ್
ಹ್ಮ್ ಹ್ಮ್ ಹ್ಮ್
ಹ್ಮ್
ಆಯ್ತ್ರೀ ಮತ್ ಅಷ್ಟತೇನ
ಆಯ್ತಾಯ್ತು ನೋ
ಹಾ ಹ